ಹಾ ಹಲೋ
ಅರಾಮೇದ ಪಾವಲಿ
ಹಾ ಆರಾಮ್ ಮಾಡಪಣ ನೀನು
ಹಾ ನಾನ್ ಆರ್ ಮಾಡಪ್ಪ
ಹಾಗಯ ನೋಡಪ್ಪಾ ನಿಮ್ದು
ಹ್ಮ ನಮ್ದನ ಆಯ್ತಪ್ಪ ಊಟ ಏನ ಕಷ್ಟ ಮಾಡಿದ ಊಟ
ಹೌದಾ ಏನ್ ಮಾಡಿದ್ರಿ ಊಟ
ಹಾ ಊಟ ಬಿಸಿ ಬಿಸಿ ರೋಟಿ ಇದು ಮತ್ತೆ ಅವ್ರೇ ಕಾಳ ಪಲ್ಯ
ಓಹೋ ಅವರೇ ಕಾಳ್ ಪಲ್ಯ ಅದ್ರಲ್ಲಿ ಪ್ರೋಟನ್ ಜಾಸ್ತಿ ಇರುತೈತೆ ತಿನ್ಬೇಕು ನೋಡಿ ಅದು
ಹ ಪ್ರೋಟೀನ್ ಜಾಸ್ತಿ ನಾವು ಅದನ್ನೇ ಜಾಸ್ತಿ ಮಾಡ್ಸೋದು ಮನೆಯಲ್ಲಿ
ಹೌದ
ಹ್ಮ್ ಅದಾದ್ರೆ ಮತ್ತೆ ಮೊಸರು ಅನ್ನ ಸಾಂಬಾರು ಬಸ್ಮತಿ ಅಕ್ಕಿ ರೈಸು
ಬಸುಮತಿ ಅಕ್ಕಿ ತಿಂತಿರಾ ಜಾಸ್ತಿ ನೀವು
ಹಾಂ ಬಸುಮತಿ ಅಕ್ಕಿ ಅದರಲ್ಲಿ ಸ್ಪೆಷಲ್ಲ ಆಗಿ ನಮ್ಮ ಫ್ರೆಂಡ್ದೇ ಇದೆ ತೋಟ ಅವರೇ ಬೆಳೀತಾರೆ ಬಸ್ಮತಿ ಅಕ್ಕಿ
ಬಸುಮತಿ ತೋಟದಲ್ಲಿ ಬೆಳಿತಾರ
ಹಾ ನಮ್ಮ ಸ್ನೇಹಿತರು ಗದ್ದೆ ದೋಸ್ತರ ಗದ್ದೆ ಹ್ಮ್ ಗದ್ದೆ ನಲ್ಲ ಬೆಳಿತಾರ ಅವರು ಯಾವ್ದು ಯಾವ್ದ ಇತ್ತು ಯಾವುದೇ ಥರ ರಾಸಾಯನಿಕವಾಗಿ ಗೊಬ್ಬರದನ್ನು ಸಿಂಪಡಿಸ ಸುಮ್ಮನೆ ಸಾಲವಾಗಿ ಬೆಳೀಿತಾರೆ ಅದನ್ನೇ ತ ತರೋದು ನಾವು ಇಲ್ಲಿ ಎರಡು ಚಲ ವರ್ಷ
ಹೌದಾ
ಹ್ಮ್
ಮತ್ತೆ ರಾಗಿ ಎಲ್ಲಿ ಬೆಳಿತಾರೆ ನಿಮ್ ಕಡೆ ಬೆಳತಾರೆ ಅ ಜಾಸ್ತಿ ರಾಗಿ ಮುದ್ದೆ ತಿಂತಾರಲ್ಲ ನಿಮ್ ಕಡೆ ಜಾಸ್ತಿ
ಹಾ ನಮ್ ಕಡೆ ರಾಗಿ ಮುದ್ದೆ ಜಾಸ್ತಿ ತಿಂತವ್ರ ಅದು ರಾಗಿ ಕೂಡ ಬತ್ತ ಬೆಳದಂಗೆ ಅದನ್ನು ಗದಲ್ಲೇ ಬೆಳತಾರ ಅಂದ್ರೆ ಜಾಸ್ತಿ ನೀರ್ ಬಿಡಲ್ಲ ಅದಕ್ಕೆ ಅಷ್ಟೆ ಮೀಡಿಯಮ್ ಆಗ್ ಬಿಡ್ತಾರ
ನೂರು
ಹ್ಮ್ ರಾಗಿನೂ ತಿನ್ಬೇಕಪ್ಪಾ ರಾಗಿನುೂ ಸ್ಪೆಷಲ್ ಒಥರ ದೇಹಕ್ಕೆ ಒಳ್ಳೇದು ರಾಗಿ ತಂಪಾಗಿ ತಂಪಾಗಿರುತ್ತ
ದೇಹಕ್ಕೆ ತಂಪಾಗಿರುತ್ತೆ ಮತ್ತೆ ಅದು ಅದ್ರಲ್ಲಿ ಕೂಡ ರಿಚ್ ಆಗಿ ಪ್ರೋಟೀನ್ ಇರ್ತಾವಲ್ಲಾ ಅದು ಮನುಷ್ಯನಿಗೆ ಜಲ್ಲಿ ಅದು ಮುದುಕ ಆದ್ರೂ ಕೂಡ ಕಂಡು ಬರ್ಲ್ಲ ಅ ತಂದ್ರೆ ಜಾಸ್ತಿ ವಯಸ್ಸಾದ್ರೂ ಕೂಡ ಮುದುಗಂಂತರ ಕಾಣ್ಬರ್ಲ್ಲಾ
ಹ್ಮ್ ಅದ ನಿಜಾನೇ ಉಂಟು
ಇ ನಮ್ಮ ಅನವ್ರು ಕೂಡ ತಂದಿದ್ರು ಒಂದು ಎ ಎರಡು ಗ ಕುಂಟಲ್ ತಜರು ನಮ್ಗೆ ಮೊನ್ನವರು ಕೂಡ
ಹ್ಮ ನಮ್ಮ ಮನೇಲಿ ಡೈಲಿ ಹ್ಮ ಸಂಜೆ ಸಂಜೆ ಆದ್ಮೇಲೆ ಚಿಕನ್ ಸಾಂಬಾರು ನಾಟ ಕೋಳಿ ಚಿಕನ್ ಸಾಂಬಾರು ಮತ್ತೆ ಇ ಮತ್ತೆ ಮು್ದೆ ಕೂಡ ಎರಡಾಡು ಎರಡಾಡು ಚಪಾತಿ ಆಮೇಲೆ ಬಸ್ಮತಿ ಅಕ್ಕಿಯಲ್ಲಿ ಮೊಸರು ತಿಂತೀವಿ
ಮತ್ತೆ
ಈಗ ಮೊಸರು ಅದರ ಕೂಡೆ ಇರುತ್ತಲ್ಲ ಅದು ತಾಳೆಂಬಂಬರಿಾನು ಸೇಬು ಅದೆಲ್ಲಾ ಹಕ್ಬಿಟ್ಟು ಒಥರ ಸ್ಪೆಷಲ್ ಅಡಿಗೆ ಮಾಡತಾರ ನಮನ್ರು
ಮದುವೆ ಆಗಿದೆ ಇನ್ನೊಂದು
ಆಗ್ಬಿಟ್ಟು ಇವಾಗ ಎರಡು ವರ್ಷ ಐತಿು ಒಂದು ಸಣ್ಣ ಪಾಪ ಐತೆತಿ ನಾಲ್ಕು ತಿಂಗಳುದುು
ಹ್ಮ್
ಇನ್ನೊಂದೆ ಎರಡು ಮೂರ್ ದಿನದಲ್ಲಿ ಸ್ವಲ್ಪ ನಾಮಕರಣ ಮಾಡ್ಬೇಕು ಅಕ್ಕೋಸ್ಕ
ಇನ್ನ ಹೆಸರಿಟ್ಟಲ್ ಅನಂದ್ರ
ಇ ಹೆಸರಿಟ್ಟಲ್ಲ ನಮ ಕಾರಣ ಮಾಡ್ಬೇಕಕ್ ಇವಾಗ ಅದೇ ಸ್ವಲ್ಪ ಫಂಕ್ಷನ್ ಐತಲ್ಲ ಮನೆಯಲ್ಲಿ ಅದೇ ಸ್ವಲ್ಪ ಹತ್ರಿ ಕಡ್ತಿದ್ವಿ ಆ ಕಡೆ ಈ ಕಡೆ ಅಲ್ಲ
ಹೌದಾ ಏನ್ ಗಂಡ ಆಾಗಿದೆ ಅಥವಾ ಹೆಣ್ಣಾಗಿದೆ
ಹ್ಮ್ ಕಂಡು ಕಂಡು ಮುಗು
ಗಂಡು ಮಗಾಗಲ್ಲ
ಹ್ಮ್ ಗಂಡ ಮುಖ ಆ
ಚಲೋ ಬಿಡಿ ಗಂಡ ಮುಖಾ ಅಂದ್ರ
ಹಾ ಒಂಥರ ಒಳ್ಳೇದ ಶುಭ ಶುಭ ವಿಶೇಷ ಯಾರಾನ
ಹೌದು ಯಾಕಂದ್ರೆ ಈಗ ಈಗ ಪ್ರೆಸೆಂಟ್ ಆಗಿ ಅಂತರು ನಮ್ಮ ದೇಶ ದೇಶದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇದೆ ನೋಡು ಅ ಗೊತ್ತಿದೆಲ್ಲ
ಹಾ ಅತ್ತಚ್ಚದೆ
ಅತಿ ಹೆಚ್ಚಿದೆ ಅಲ್ಲ ಅದ ಸರ್ಕಾರ ಈಗ ಏನ್ ಮಾಡ್ತಿದೆ ಅನಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಅದು ಇದು ದುಡ್ಡು ಕೊಡ್ತಿದ್ದಾರೆ ಯಾರಿಗ ಅಂತ ಅಂದ್ರೆ ಎರಡ್ ಮಕ್ಳು ಕಡಿಮೆ ಎರಡ್ ಮಕ್ಳು ಯಾರಿಗ ಇಡ್ತಾರೋ ಅವ್ರಿಗೆ ಇಂತಿಷ್ಟ ಅಂತ ದುಡ್ಡು ಕೊಡ್ತಿದ್ದಾರೆ
ಹ್ಮ್
ಮತ್ತೆ ಯಳು ಮಕ್ಕಳ ಮೇಲೆ ಹೆಚ್ಚುಿಗೆ ಯಾರ ತರ ಅವರಿಗೆ ದುಡ್ಡು ಬರುದಿಲ್ಲ ಯಾೆ ಕಂತಂದ್ರೆ ದು ನಮ್ಮ ಜನಸಂಖ್ಯೆ ಏನಿದೆ ಅಲ್ಲ ಭಾರತದ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಪ್ರಥಮ ಸ್ಥಾನದದಲ್ಲಿ ಇದೆ ಇದೆ ಈಗ ಪ್ರಸ್ತುತವಾಗಿ
ಹೌದೌದು
ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಈಗ ಆರ್ಥಿಕವಾಗಿ ಆಯ್ತು ಮತ್ತೆ ಸಾಮಾಜಿಕವಾಯ್ತು ಮತ್ತೆ ಇನ್ನ ಯಾವದೋ ತರ ಈ ರೀತಿ ಆಯ್ತು ನಾವು ಸಮಸ್ಯೆಗೆ ಒಳಗಾಗಗ್ತಾ ಇದ್ದೀವಿ ದಿನೇ ದಿನೇ ಹೆಚ್ಚಿಗ ಆಗ್ತಾ ಇದೆ ನಮ್ಗೆ ಮತ್ತೆ ಮತ್ತೆ ಅದ ಏನೋ ಬೆಳೆಗಳು ಇರ್ತಾವಲ್ಲ ಬೆಳೆಯನ್ನು ಸಾಳ್ಗಲ್ದು ನಮ್ಮೆಲ್ಲ ಜನಸಂಖ್ಯೆಗೆ
ಹ
ಸಲುವ ಸಲುವಾಗಿ ನಮ್ಮ ಜನಸಂಖ್ಯೆಗೆ ಕಡಿಮೆ ಮಾಡಬೇಕಂತೇಳಿ ಇದು ಒಂದು ಯೋಜನೆ ತಂದಿದ್ದಾರೆ ಎರಡು ಮಕ್ಕಳು ಇದ್ದವ್ರಿಗೆ ಅವ್ರಿಗೆ ಐವತ್ ಸಾವಿರ ಕೊಡ್ತಾರಂತೆ
ಒಂದ ಕೊಡ್ತಾರೆ ವರ್ಷ ವರ್ಷ ಕೊಡ್ತಾರ
ಹ್ಮ್ ಇಲ್ಲ ಒಂದ್ಸಲ ಕೊಡ್ತಾರೆ ಒಂದ್ಸಲ ಸರ ಒಂದ್ ಮಗು ಸರ ಇನ್ನೊಂದ್ ಮಗ್ ಸರ ಅಂದ್ರೆ ಎರಡ್ ಮಕ್ಳ ಇದ್ರೆ ಒಂದ್ ಲಕ್ಷ ಕೊಡ್ತಾರೆ ನೋಡಿ
ಈ ಒಂಥರ ನಾವು ಒಂಂತರ ಪ್ಲಾನ್ ಮಾಡ್ಬೋದಲ್ಲ ಇವಾಗ ಬರ ಎರಡು ಮಕ್ಳು ಉಡಸ್ಬಿಟ್ಟುದುಡ್ನೆ ದುಡ್ನೆೆಲೆ ಹತ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪಾಪಗೆ ಟ್ರೈ ಮಾಡ್ಬೋದಲ್ಲ
ಹ ಟ್ರೈ ಮಾಡಕ ಅಂದ್ರೆ ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಅವ್ರು ಇದು ಮಾಡ್ತಾರ ಚೆಕ್ ಮಾಡ್ತಾರೆ ರಿಪೋರ್ಟ್ ನೋಡ್ತಾರೆ ಏನಂತಂದ್ರೆ ಎರಡ್ ಮಕ್ಳ ಆದ ತಕ್ಷಣ ನೀವು ಏನಂದ್ರು ಆಪರೇಷನ್ ಮಾಡ್ಸಿದೀರಾ ಅಥವಾ ಇಲ್ಲ ಅಂತ ಹೇಳಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಚಂದ ದುಡ್ಡು ನಿಮ್ಗೆ ಹಾಕ್ತಾರೆ ಅಕೌಂಟ್ಗೆ ಇಲ್ಲಾಂದ್ರೆ ಅಲ್ಲಿವರೆ ಏನ ಹಾಕುವುದಲ್ಲ
ಈ ತರ ಇಡ್ತಿದಯ
ಹಾ ಇಲ್ಲಾಂತಂದ್ರೆ ಮತ್ತೆ ಏನ್ ಮಾಡ್ತಾರದ ಜನಸಂಖ್ಯೆ ನಮ್ ಹೆಂಗಗೆ ನಮ್ ಇಂಡಿಯಾ ಜನಸಂಖ್ಯೆ ಹೆಿಂಗಗೆ ಅಂತ ಗೊತ್ತಿಲ್ಲ ನಿಮ್ಗೆ ಅವ್ಳ ದುಡ್ಡು ತಗೋಷ್ಟು ತಗೊಂಡು ಮತ್ತೆ ಬೇರೆ ಕೆಲ್ಸನ ನಡ ಮಾಡ್ತಾರ ಅಂತ ಹೇಳಿನನೆ ಹಿಂಗೆಲ್ಲಾ ಇದು ಐಡಿಯಾ ಮಾಡಿದು ನಮ್ ದೇಶ್ದ
ಹೌದೌದು ಇವಾಗೆಲ್ಲ ಪಾಪುಲೇಷನ್ ಎಲ್ಲ ಜಾಸ್ತಿ ಆಗಗ್ಬಿಟ್ಟೈತಿ ಅದ ಗಂಡಧ ಮಕ್ಕಳೆಲ್ಲಾ ಜಾಸ್ತಿ ಆಗಿಬಿಟ್ಟಾವ್ರೆ ಹಣ್ಣು ಕೂಡ ಸಿಗ್ತಲ್ಲ ಬೇಗ ಮದ್ ಆಗ್ಬೇಕ ಅಂತಂದ್ರ ಕೆಲವೊಂದು ಕಾಸ್ಟ್ ನಲ್ಲಿ
ಹಾ ಅದ ಸಲುವಾಗಿ ನೋಡಿದೆಲ್ಲಾ ಇದು ಪಪ್ಪಲಿ ಚಿನ್ನಿಂದ ಇಿದೆ ಕಡಿಮೆ ಮಾಡಿಬೇಕು ಅಂದ್ರೆ ಕಡಿಮೆ ಅಂದ್ರೆ ನುೋ ಪೂರಾ ಕಡಿಮೆ ಅಂತೇನಲ್ಲ ಆದ್ರೆ ಒಂದು ಸಮತೋಲನವಾಗಿ ಇರ್ಬೇಕು ಗಂಡು ಹೆಣ್ಣು ಎರಡು
ಹೌದೌದು ಅದು ನಿಜ
ಸಮತುಲನವಾಗಿ ಇರೋ ಸಲುವಾಗಿಿನೇ ಹಿಂಗೆ ಮಾಡ್ತಾ ಇರೋದು ಯಾಕಂತಂದ್ರೆ ನಮ್ದು ಪುರುಷ ಪ್ರಧಾನ ದೇಶ ಅಲ್ಲ ನಾವು ಗಂಡಿಗೆ ಜಾಸ್ತಿ ಹೊತ್ತು ಕೊಡೋದು ಈಗ ಏನಾದೂ
ಹಾ ಇವಾಗ ಇವಾಗ ನಮ್ ಕಡೆ ನಾರ್ತ್ ಕಡೆ ಬಂದ್ರೆ ನಮಗೆಲ್ಲ ಪುರುಷ ಪ್ರಧಾನ ಅಕೆ ಮತ್ತೆ ಆ ಕಡೆ ಆ ಸೌತ್ ಕಡೆ ಹೋದ್ರೇ ಪುರುಷ ಪ್ರಧಾನ ಮತ್ತೆ ಅಹ ಎರಡ ಐತಿ ಆದ್ರೆ ಬೇರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತ ಇವ ನಮ್ಮ್ ಕರ್ನಾಟಕದಲ್ಲಿ ನಾರ್ತ್ ಸೌತ್ ಬಿಡ ಎಲ್ಲ ಪುರುಷ ಪ್ರಧಾನನೇ ಐತಿ ಇವಾಗ ಇವಾಗ ಕೆಲವೊಂದು ಸೈಡ್ ಬರುತ್ತಲ್ಲ ಆ ಕಡೆ ಎಲ್ಲ ಈಸ್ಟ್ ಕಡೆ
ಹ ಕೇರಳ ಇಲ್ಲೇ ನೋಡಿ ಕೇರಳನೇ ನೋಡಿ ಕೇರಳದಲ್ಲಿ ಅತಿ ಹೆಚ್ಚು ಹೆಚ್ಚು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅಲ್ಲಿ
ಹಾ
ಅಲ್ಲಿ ಯಾಕ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದ ಸಲುವಾಗಿನೇ ಅಲ್ಲಿ ಇದು ನೋಡಿದೀರ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರ್ತಕ್ಕಂಂತ ರಾಜ್ಯ ಯಾವ್ದಪ್ಪಾ ಅಂತಂದ್ರೆ ಅದು ಕೇಳ ಬರುತ್ತೆ ನೋಡಿದ ಗೊತ್ತಿದರಾ ಯಾಕಂತಂದ್ರೆ ಇನ್ನು ಹೆಣ್ಮಕ್ಳು ಜಾಸ್ತಿ ಇರ್್ದೆ ಮುಂದೆ ಬರ್ಬ ಹಹುದು ಅದ ದೇಶ ಆದರೆ ಗಣಮ ಜಾಸ್ತಿ ಇದ್ರೆ ಮುಂದ ಬರಕ್ ಸಾಧ್ಯವಿಲ್ಲ ನೋಡಿ
ಹೌದೌದು ಅದು ನಿಜನಬ್ಳು ಇವಾಗ ಮಹಿಳಾ ಸಾಕ್ಷರತೆ ಜಾಸ್ತಿ ಮುಖ್ಯವಾದ ದೇಶಕ್ಕೆ
ಹಾ ಈಗ ಗೊತ್ತಿದೆ ಅಲ್ಲಲ್ಲ ನಿಮ್ಗೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರ್ತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ನಮ್ದ ಕೇರಳ ಇದೆ ಕೇರಳದಲ್ಲಿೇ ಅತಿ ಹೆಚ್ಚು ಹೆಣ್ಮಕ್ಳು ಇರ್ತಾರೆ ಈಗ ಪ್ರತಿ ಸಾವಿರ ಗಣ ಹುಡುಗರಿಗೆ ಹನ್ನೊಂದು ನೂರು ಹೆಣ್ಮಕ್ಳು ಇದ್ದಾರೆ ಆದ್ರೆ ಬೇರೆ ಸ್ಟೇಟ್ ನಲ್ಲಿ ಹೆಂಗಿದೆ ಅಂತಂದ್ರೆ ಪ್ರತಿ ಸಾವಿರ ಗಂಡು ಮಕ್ಕಳಿಗೆ ಎಂಟುನೂರು ಏಳ್ನೂರು ಹೆಣ್ಮಕ್ಳು ಇದ್ದಾರೆ ಹಿಂಗಗೆ ಇದ್ದಾರೆ ಇನ್ನು ನಾಕನೂರು ಎಂ ಮೂೂರು ಹೆಣ್ಮಕ್ಳು ಕಡಿಮೆ ಬಲ್ತಿದ್ದಾರೆ
ಹೌದೌದು ಎಲ್ಲಾ ಕಡೆ ಕಡಿಮೆ ಇದ್ದಾರೆ
ಹಾ ಇದು ಒಂದೆಷ್ಟು ಸೇಟ್ ನಲ್ಲಿ ಕೇಳದಲ್ಲಿ ಅಷ್ಟೇ ಸಮಾನತೆ ಇದೆ ಆದ್ರರೆ ಬೇರೆ ಎಲ್ಲ ಸ್ಟೇಟ್ ನಲ್ಲಿ ಕಡಿಮೆ ಇದೆ ಅಲ್ಲ ಅದಕ್ಕೆ ಇ ಇದನ್ನು ಸಮತೋಲನವಾಗಿ ತರಬೇಕಂತಂದ್ರೆ ಅದ್ರ ಸಲುವಾಗಿ ಅದು ಏನ್ ಮಾಡ್ತಾ ಇದ್ರ ಅಂದ್ರೆ ಪ್ರಸರ್ವ ಪೂರ್ವ ಅಂತಂದ್ರೆ ಪ್ರೆಗ್ನೆನ್ಸಿಯಲ್ಲಿಯೇ ಅದು ಗಂಡು ಮಗು ಇದೆಯಾ ಅಥವಾ ಹೆಣ್ಣು ಮಗು ಇದೆಯಾ ಅಂತ ಹೇಳಿ ಅದು ಡಾಕ್ಟರ್ ಹೇಳ್ತಾರಲ್ಲ ಅದನ್ನು ನಿಷೇಧಿಸಿದ್ದಾರೆ ಯಾಕೆಂತಂದ್ರೆ ಅದು ಏನಾದ್ರು ಡಾಕ್ಟರ್ ಹೇಳ್ತಾರಲ್ಲ ನಿಮ್ಮ ಮಗು ಗಂಡು ಇದೆ ಅಥವಾ ಹೆಣ್ಣುಿದೆದೆ ಅಂತ ಈಗ ಹೆಣ್ಣು ಇದೆ ಅಂತ ಹೇಳಿಬಿಟ್ಟಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ತಾಯಿ ತಂದೆ ತಾಯಿಯವರು ಆ ಹೆಣ್ಣು ಮಗಗೆ ಅಲ್ಲೇ ಹೊಟ್ಟಿಯಲ್ಲಿೇ ಇದು ಮಾಡ್ಬಿಡ್ತಾರೆ ಆಪರೇಷನ್ ಮಾಡಿ ತಗಸಿ ಬಿಿಡ್ತಾರೆ
ಹೌದೌದು
ಹಾ ಹಾಗಾಗಿನೇ ಇದು ಅದನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ ಅದು ಹೇಳೋದು ಪಸರ್ವ ಪುರದಲ್ಲಿ ಲಿಂಗ ನಿರ್
ಇವಾಗ ಹೆಣ್ಮಗ ಅಂತಂದ್ರೆ ಯಾಕೆ್ ಜನ ಅಷ್ಟ ಅಬೇಡ್ ಮಾಡ್ತಾರ
ಯಾಕಂತಂದ್ರೆ ನಂದು ಪುರುಷ ಪ್ರಧಾನ ದೇಶವಲ್ಲ ಯಾವವುದಾದ್ರರು ಕೂಡ ನಾವು ಪುರುಷರ ಮೇಲೆ ಜಾಸ್ತಿ ಬರೋ ಅವಲಂಬನೆ ಆಗಿರೋದು ಭರಸೆ ಕೂಡ ಮಾಡೋದು
ಹ್ಮ್ ಪತ್ರ ಸಲವಾಗಿಲ
ಹಾ ಹೌಸ ಸಿಂಧು ನಾಗರತಿಯಲ್ಲಿ ಆದೂ ಕೂಡ ನೀನು ಕಾಣ್ಬಹದು ವೃತ್ಯತ್ಪಾದನೆ ಎಲ್ಲ ಸೇಾಗಿತ್ತ ಅಂತಳೆ
ಹ್ಮ್
ಇಲ್ಲಿಂತೆಲ್ಲ ಅದು ಸಿಂಧು ನಾಗರಿಕತೆಯಿಂದನೂ ಕೂಡ ಹೀಗೆ ಬರ್ತಾನೆ ಇದೆ ಪಿತೃಪ್ರಧಾನ ದೇಶ ಅಂತೆ
ಇವಾಗ ಪುರುಷ ಪ್ರಧಾನ ಒಂದು ವ್ಯವಸ್ಥೆ ಒಂದು ವಿಶೇಷನ ಇಲ್ಲ ಮಹಿಳಾ ಪ್ರಧಾನ ಕುಟುಂಬ ಸಭ ಒಂದು ವಿಶೇಷನ
ವಿಶೇಷ ಅಂತರು ಪುರುಷ ಪ್ರಧಾನ ದೇಶನೇ ವಿಶೇಷತೆ ಯಾಕಂತಂದ್ರೆ್ ಪುರುಷ ಪ್ರಧಾನದಲ್ಲಿ ಅವ್ರು ಏನು ನಿರ್ಧಾರತ ಅಂತಾರೋ ಎಲ್ಲ ಒಳ್ಳೆ ನಿರ್ಧಾರತ ಅಂತಾರೆ ಆದ್ರೆ ಸಮತೋಲನದಲ್ಲಿ ಇರ್ಬೇಕು ಈಗ ನೋಡಿ ಪ್ರೆಸೆಂಟ್ ಆಗಿ ಯಾವುದೇ ದೇಶದಲ್ಲಿ ಆದ್ರೂ ಹೋಗಿ ನೀವು ನಮ್ಮ ದೇಶದಲ್ಲಿ ಇರತಕ್ಕಂತಹ ಲಿಂಗ ಸಮಾನತೆ ಇದ್ದಷ್ಟು ಮತ್ತೆ ಯಾವ ಬೇರೆ ದೇಶದಲ್ಲಿ ಕಾಣೋದಿಲ್ಲ ಇಲ್ಲಿ ಚೈನಾ ನೋಡಿ ಯು ಎಸ್ ಎ ನೋಡಿ ಬ್ರಿಟನ್ ನೋಡಿ ಯಾವದಾದ್ರು ನೋಡಿ ನೀವು ಡೆವಲಪಿಂಗ್ ಕಂಟ್ರಿಯಲ್ಲಿ ಸಮಾನತೆಯನ್ನು ಅವರು ಒತ್ತು ಕೊಟ್ಟಿದ್ದಾರೆ ಯಾಕಂತಂದ್ರೆ ಸಮಾನತೆ ಇದ್ರೆ ಮಾತ್ರ ದೇಶ ಮುಂದೆ ಬರಬೇಕ ಸಾಧ್ಯ ಇಲ್ಲಾಂದ್ರೆ ಮತ್ತೆ ಮತ್ತೆ ನಾವು ಎಂದಕ್ಕೆ ಬೆಳ್ಬೇಕತ್ತ
ಹೌದ ಹೌದು ಅದು ನಿಜನ ಎ ಬಿಡಿ ಹ ಮೊದಲು ಸಮಾನತೆ ಇರ್ಬೇಕು ಯಾವವುದೇ ಜಾತಿ ಆಗ್ಲಿ ಲಿಂಗ ಆಗ್ಲಿ ಧರ್ಮ ಆಗ್ಲಿ ಎಲ್ಲದಲ್ಲಿ ಸಮಾನತೆ ಇರ್ಬೇಕು ಇಲ್ಲಾಂದ್ರೆ ಅದನ್ನೆಲ್ಲ ಮೆಟ್ಟಿಗೆ ಮೆಟ್ಟಿ ನಿಂದ ನಿಲ್ಲಬೇಕು ಪ್ರತಿಯೊಂದಕ್ಕೂ ಇಲ್ಲಾಂತಂದ್ರೆ ದೇಶ ಆಗ್ಲಿ ಯಾವ ಜನಾಂಗ ಇ ಇಲ್ಲಿ ಮುಂದೆ ಬರೋಕ ಸಾಧ್ಯನೇ ಇಲ್ಲ
ಹೌದೌದು ಈಗ ನಮ್ದಂತೂ ನೋಡಿ ನಮ್ ದೇಶ ಇದೆಲ್ಲಾ ವಿವಿಧ ರೀತ
ಹಾ